ಹ್ಮ್ ಹೇಳಿ
ಹ ಅದೇ ರೀನೇಟ್ ಆಯ್ತಲ್ಲ
ಹ
ತಿಂಗಲ್ ನೀಟ್ ಪೇಪರೇ ಚೆನ್ನಾಗಿತ್ತು
ಹ್ಮ ಹೌದು ಅನ್ನೋದು ನೀಟ್ ಪೇಪರ್ ಅಂದ್ರೆ ಈಸಿ ಇತ್ತು ಇನ್ ಸತಿ ಬಟ್ ಅದ ಯಾಕಷ್ಟ ಬೇಗ ಎಂಗ್ ಇಸಾತಿ ಏನೋ ಲೀಕ್ ಆಗಿದೆ ಅಂತೆ ಪೇಪರ್
ಹಾ ಹೌದು ಆದ್ರೂ ನು ಲೀಕ್ ಆಗದಕ್ಕೆ ಕಾರಣನೇ ಅಲ್ಲಿರೋ ಪೇಪರ್ ತೆಗ್ದಿರೋರೆೇ ಅಲ್ವಾ
ಅದು ಕರೆಕ್ಟ್ ಹೇ ಬಟ್ ಮತ್ತೆ ಇನ್ನೊಂದ್ಸತಿ ರೀನೀಟ್ ಮಾಡಿದ್ರಲ್ಲ ಅ ಮತ್ತೆ ಮತ್ತೆ ಮಾಡ ಅ ಲೀಕ್ ಆಗಿದೆ ಅಂತ ಅಂತ ಬರ್ತಿದೆ
ಹೌದು ಮತ್ತೆ ಲೇಕ್ ಆಗಿದ್ದ ಬಟ್ ಮತ್ತೆ ಮಾಡೋದಕ್ ಆಗಲ್ವಲ್ಲ
ಹ್ಮ್ ಪಾಪ ಎಷ್ಟಂತ ಬರೀತಾರೆ ಪಾಪ ಅವ್ರು ಎಷ್ಟಂತ ಓದಿ ಓದಿ ಸಾಕಾಗಿರ್ತಾರೆ ಸ್ವಲ್ಪ ಬಟ್ ಇನ್ನೊಂದ್ ನಿಂಗ ಗೊತ್ತಾ ಎಜುಕೇಶಷನ್ ಎಜುಕೇಶನ್ ಸಿಸ್ಟಮ್ ಅನ್ನೋದು ಕ್ಲೀನ್ ಆಗ ಮಾಡ್ತಿರ್ಲ್ಲ ಇವರು
ಹ್ಮ್ ಹೌದು ಕರೆಕ್ಟ್ ಎಜುಕೇಶನ್ ಸಿಸ್ಟಮ ತುಂಬಾ ಹಾಳಾಗ್ಬಿಟ್ಟಿದೆ.
ಯಾಕೆಂದ್ರೆ ಎಷ್ಟ್ ಜನ ಮಕ್ಳಿಗೆ ಎಷ್ಟು ಆಳ ಇದು ತೊಂದ್ರ ಆಗ್ತೈತಿ ಅಂದ್ರೆ.
ರೀಸ ರೀಸೆಂಟಾಗಿ ಬಿ ಜೆ ಪಿ ಬಂದಾಗಿಂದಾನು ಒಂದು ನೈನ್. ಒನ್ ಪೇಪರ್ ಸಮ್ಥಿಂಗಲ್ಲಿ ಲೀಕ್ ಆಗಿರೋದು ಅಂದ್ರೆ ಏನ್ ಹೇಳ್ಬೇಕು
ಮತ್ತೆ ನನಗ ನಿನ್ನ ನ್ಯೂಸ್ ಬಂತು ಮತ್ತೆ ನೀಟ್ ಆಗಿದೆ ಮತ್ತೆ ಇದು ಮೊನ್ನೆ ರಿ ನಿಟ್ ಕಂಡಕ್ಟ್ ಮಾಡಿದ್ವಲ್ಲ ಅದಕ್ಕೆ ಲೀಕ್ ಆಗಿದೆ ಪೇಪರ್ ಅಂತ ಅದುಟ ಎಕ್ಸಾಮ್ ಥ್ರೋ ಲೀಕ್ ಆಗಿತ್ತು
ಅದಕ್ಕೆ ಟೆಲಿಗ್ರಾಮ್ು ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡಿದ್ರು
ಆ ಟೆಲಿಗ್ರಾಮ್ನ ಫುಲ್ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ಇವಾಗ ಮೊನ್ನೆ ೀನಿಟ್ ಆದ್ಮೇಲೆ ಮತ್ತೆ ಲೀಕ್ ಆಗಿದೆ ಪಾಪಾ ಅವರು ಮಕ್ಳ ಏನ್ ಮಾಡ್ತಾರೆ
ಮತ್ತೆ ಯ ನೀಟ್ ಅಲ್ಲಿ ಫಿಸಿಕ್ಸ್ ಪೇಪರ್ ಒಂದ್ ನೆಕ್ಸ್ಟ್ ಲೆವೆಲು ಒಂಚೂರು ಟಚ್ ಮಾಡೋಂಗಿಲ್ಲ ಬಯಾಲಜಿ ಓಕೆ ಮತ್ತೆ ಕೆಮಿಸ್ಟ್ರಿ ಮಾಡರೇಟ್
ಹಾ
ಫಿಸಿಕ್ಸ್ ತುಂಬಾ ಬೇಜಾರಾಯಿತು ಪೇಪರ್ ನೋಡಿ.
ಹ್ಮಞ ತುಂಬಾ ಟಫ್ ಇತ್ತು ಅಂತ ಅಂದ್ರು ಪೇಪರ್.
ಈ ಥರ ಮಾಡಿದರೆ ನಮ್ಮ ದೇಶದಲ್ಲಿ ಏನು ಡಾಕ್. ರಕ್ತಾರೋ ಏನೋ ಸುಮ್ಮನೆ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಸೇರಿಸೋದು. ಓದೋದಕ್ಕೇಏನ್ ಬೆಲೆ ಇರಲ್ಲ ನೋಡಿ ಊರ್ೂಊರ್ಗೆ ಮಂದಿ ಮಂದಿ. ಲ್ಲಿ ಈ ಜಾಗಲ್ಲೆಲ್ಲ ಡಾಕ್ಟರ್ ಮೇಲೆ.
ಪಪ ಎಷ್ಟಕ್ಕೊಂಡ ಲಾಸ್ ಮಾಡ್ಕೊಂತಿದಿದ್ದಾರೆ ಇವ್ರರುಗ ಪಪ ಮಕ್ಳು ಎಷ್ಟು ತೊಂದರೆ ಆಗುತ್ತ ಅಂತ ಅರ್ಥ ಮಾಡ್ಕ.
ಹೌದು ಹೌದು. ಆಕ್ಚುಲಿ ಎಜುಕೇಶನ್ ಸಿಸ್ಟಮ್ ಸರಿ ಇದಿದ್ರೆ ಇಷ್ಟು ಅಷ್ಟ. ಪೇಪರ್ ಲೀಕ್ ಆಗೋದ ಬ್ತಾ ಇರಲಿಲ್ಲ.
ಅದು ಸಮೇತ ಇದು ಟೀಚರ್ಸ್ ಇ ಎಕ್ಸಾಮ್ ಇರುತ್ತಲ್ಲ ಅದು ಸಮೇತ ಲೀಕ್ ಆಗಿದೆ ಅಂತ ಪೇಪರ್ ನ್ಯೂಸ್ ಬಂತು.
ಹ್ಮ್ ಹೌದು.
ಅಲ್ಲ ಅಷ್ಟಕ್ಕೊಂಡ ಏನ್ ಮಾಡ್ತಿರ್ತಾರೆ ಎಲ್ಲಾ ಈ ಪ್ರಾಬ್ಲಮ ಸೋಷಿಯಲ್ ಮೀಡಿಯಾದಿಂದ.
ಹೌದು ಸೋಷಿಯಲ್ ಮೀಡಿಯಾ ಅನ್ನೋದ್ಕ್ಕಿಂತ ದುಡ್ಡು. ದುಡ್ಡೆ ಜಗತ್ತು.
ಹ್ಮ ಅವ್ರ ದುಡ್ಡು ಕೊಟ್ಬಿಡ್ತಾರೆ ಒಂದೇ ನಿಮಿಷಕ್ಕೆ ಎಲ್ಲಾದನುೂ ಮಾಡ್ಬಿಡ್ತಾರೆ.
ಲೈಕ್ ಲಕ್ಷಕ್ಕೆ ಪೇಪರ್ನ ಮಾಡ್ತಾರೆ ಮಾಡ್ತಾರೆ ಅಂದ್ರೆ. ಸೇಲ್ ಮಾಡ್ತಾರೆ ಅಂದ್ರೆ ನಮ್ಮ ಎಜುಕೇಶನ್ ಲೆವೆಲ್ ತುಂಬ ತುಂಬ ಹಾಲಗ್ತಿದೆ.
ಹೌದು ಹೌದು.
ಹ್ಮ್.
ಅದೇನ್ ಮಾಡ್ತಿದ್ದರಪ್ಪ ಇವರಿಷ್ಟು.
ಅದಕ್ಕೆ ದೊಡ್ಡ ದೊಡ್ಡ ಏಮ್ಸ್ ಆ ಥರ ಎಲ್ಲ ಇದರೊಳಗೆ ಬೆಳೀತಾ ಇರೋದು.
ಹ್ಮ್ ಹೌದು.
ಹಂ ಫುಲ್ ನೇಮ್ ಪ್ಲೇಟ್ ಹಾಕೊಂಡಿರೊ.
ಆ ಡಾಕ್ ಡಾಕ್ಟರ್ ಆಗಿರ್ತಾರಲ್ಲ ಅವ್ರು ಸುಮ್ ಇವಾಗ ದುಡ್ಡು ಕೊಟ್ಟ. ಮಾಡ್ಸ್ಕೊಂಡಿರ್ತಾರಲ್ಲ ಡಾಕ್ಟರ್ ಇದೆ ನೀಟಿಂದು ಏನೋ ಆ. ಗಿಲ್ದಂಗೆ ನೀಟಲ್ಲಿ ಏನು ಚೆನ್ನ್ ಬರ್ಲ್ದಂಗೆ ದುಡ್ಡು ಕೊಟ್ಟು ಮಾಡಿರ್ತಾರಲ್ಲ ಅವ್ರಿಗೆ ಇವಾಗ. ಕಾಲ ಅವ್ರಿಗೆ ಇವಾಗೆಲ್ಲ ಕಾಲ ನಮಗಂತೂ ಕಷ್ಟಪಟ್ಟು ಹೋದ್ರ ಏನು ಇಲ್ಲ.
ಹಂ ಮತ್ ಅದಿಕ್ಕೆನೆ ಅವರೆಲ್ಲಾ ದುಡ್ಡು ಕೊಟ್ಟು ಶೋಕಿ ಮಾಡಿ ಬಂದಿರ್ತಾರೆ ಕಷ್ಟಪ. ಪಟ್ಟು ಹೋದ್ಲಿಲ್ಲ ಅಂಗೆ ಆರು ವರ್ಷಾನ ದುಡ್ಡು ಕೊಟ್ಟೆ ಶೋಕಿ ಮಾಡ್ತಾರೆ ಆಮೇಲೆ. ಏನು ಪೇಶಷೆಂಟ್ಸ್ ಬಂದ್ರೆ ಏನ್ ಮಾಡ್ಬೇಕಂತ ಗೊತ್ತ. ಲ್ದೆ ಚಾಟ್ ಜಿಪಿಟಿ ಹೊತ್ತಿ ಟ್ಯಾಬ್ಲೆಟ್ಸ್ ನ ಬರ್ದಿ ಕೊಡ್ತಾರೆ. ಅವ್ರ ಬದ್ಲು ರೋಬೊಟೆ ಎಷ್ಟು.
ಈ ಕಡೆ ಪೇಶಂಟ್ ಜಾಸ್ತಿ ಆಗ್ತಿದ್ದಾರೆ.
ಹೌದು ಪೇಷಂಟ್ ಗಿಂತ ಸಾಯರು.
ಈತರ ಇದ್ರೆ ಮತ್ತೆ ಇನ್ನೇನ್ ಮಾಡ್ತಾರೆ ಎಲ್ರೂ.
ಮೈಸೂರಲ್ಲಿ ಇಷ್ಟು ಹಾರ್ಟ್ ಅಟ್ಯಾಕ್ ಇಂದ ಕಂಟ. ಕಂಟಿನ್ಯೂಸ್ ಒ ಟೆನ್ ಲೆವೆನ್ ಮೆಂಬರ್ಸ್ರೋದ್ರಲ್ಲ ಅವಾರ್ ಪಷೆಂಟ್ಸ್ ಎಲ್ಲ ಎಲ್ಲ ಡಾಕ್ಟರ್ ಅಲ್ಲೇ ಇದ್ರು ಒಂದು ಪೇಶಂಟ್ ನ ನೋಡಿಲ್ದಂಗೆ ಐಸಿಯು ನಲ್ಲಿ ಹಾಕಿದ್ದಾರಂತೆ
ಹಾ ಹಾ ಹಾ.
ಹ್ಮ. ಆ ಥರ ಆದರೆ ತುಂಬ ಕಷ್ಟ. ಎಷ್ಟ ಜನ ಸಾಯತಾರೋ ಅಷ್ಟೇ ಜನ. ಹುಡ್ತಾ ಇದಾರೆ ಬಿಡಿ ನಮ್ಮ ದೇಶದಲ್ಲಿ.
ಏನ್ ಮಾಡ್ತಾರಪ್ಪ ಇಷ್ಟ ತಕೊಂಡ್ ಅವ್ರಿಗೆ ಸ್ವಲ್ಪನಾದ್ರು ಕರುಣೆ ಅನ್ನದ್ ಬೇಡವ ಅಲ್ಲ. ಮಕ್ಕಳ ಮೇಲೆ ಅಂತ ಗೊತ್ತಾಗ್ತಿಲ್ಲ
ಅಂದರೆ. ಅದೇ ಇವಾಗ ಎಕ್ಸಾಮ್ ಇ ಅದೇ ನೀಟ ಎಕ್ಸಾಮ್ ದು.
ಹ
ಅದೇ ನೀಟ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ನಾವೆಲ್ಲ ನೀಟ್
ಹ ಪಾಪ ಎಷ್ಟೊಕೊನ್ದು ಜನ ಮತ್ತೆ ಒಂದ್ ವರ್ಷ ಕುತ್ಕೊಂಡು ಓದ್ ದಿರ್ತಾರೆ ಅದಕ್ಕೋಸ್ಕರ ಬ ಬನ್ ತಗೊಂಡಿರ್ತಾರೆ ಒಂದ ವರ್ಷ. ಹಾ
ಕೆಲವೊಬ್ರು ಅಜ್ಜ ಎಲ್ಲ ಬರಿತಿರ್ತಾರೆ
ಸ್ವಲ್ಪನಾದ್ರು ಅವ್ರಿಗೆ
ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ದೇ ಇರೋದಕ್ಕನೆ ಹಾಗಾಗಿರೋದು
ಹೌದು ಕರೆಕ್ಟ್
ಹ್ಮ್ಮ್ ರೆಸ್ಪಾನ್ಸಿಬಿಲಿಟೀಸ್ ಇದ್ದಿದ್ರೆ. ಯಾಕೆ ಹೀಗೆ ಆಡೋರು
ಹ್ಮ್ ಅವ್ರಗೆ ಸ್ವಲ್ಪನಾದ್ರೂ ಬದ್ರ ಬಗ್ಗೆ ನಾಲೆಜ್ ಇದಿದ್ರೆ ಹಿಂಗೆಲ್ಲಾ ಮಾಡ್ತ ದ್ದಿಲ್ಲ ಅವರಿಗೂ ಮಕ್ಕಳು ಇರ್ತಾರೆ ಅವರಿಗೂ ಹಂ ಹಿಂಗ್ ಮಾಡ್ಬಾರ್ದು ನಾವು
ಇಲ್ಲ ಅವ್ರ ಮಕ್ಕಳು ಮಾತ್ರ ಮಕ್ಕಳು ನೀಟ್ ಬರೆಯೋರು. ಮತ್ತೆ ಅವರು ಡಾಕ್ಟ್ರಾಗಬೇಕು ಗು
ಅಲ್ಲ ಪೇಪರ್ ಲೀಕ್ ಮಾಡಿರ್ತಾರಲ್ಲ ಅವ್ರ ಎಷ್ಟು ಇದಿರ್ತಾರೆ ಅಂದ್ರೆ ಅಪ್ಪಾ ಥು
ಹೂ ಲಕ್ಷ ಲಕ್ಷಕ್ಕೆ ತಮ್ಮ ತಾವೇ ಮಾರ್ಕೊಂಡಿರ್ತಾರೆ. ಪೊಲಿಟಿಷಿಯನ್ ಸರಿ ಇದ್ರೆ ನೀಟ್ ಆಗ್ಲಿ ಎಜುಕೇಶನ್ ಸಿಸ್ಟ್ ಸಿಸ್ಟಮ್ ಆಗ್ಲಿ ಎಲ್ಲ ಸರಿ ಇರೋದು ಪೊಲಿಟಿಷಿಯನ್ಸ್ ಎಲ್ಲರೂ. ಫುಲ್ಲು ವಯಸ್ಸಾದವರ ಬರೇ ಅವ್ರ ಮನೆಯವ್ರ ನಷ್ಟ ನೋಡೋದು ಹ್ಮ ಅದಕ್ಕೆ ಹಾಳಾಗಿರೋದು
ಪೊಲಿಟಿಷಿಯನ್ಸ್ ಒಂದು ಕರೆಕ್ಟ್ ಆಗ ಇದಿದ್ರೆ ನಮ್ದು ದೇಶ ಎಷ್ಟು ಚೆನ್ನಾಗಿರ್ತಿತ್ತು
ಚಣ್ಣ ಎಲ್ಲ ಹಳಮಟ್ಟ ದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೂ ಯಾವುದಕ್ಕೂ ಹೇಳಾಗಿಲ್ಲ
ಈ ಬಿಜೆ ಪಿ ಕಾಂಗ್ರೆಸ್ ಇದಲ್ಲ ಸುನ್ಯ ಅವ್್ರ ನಮ್ಮ್
ಹೌದು ಸುಮ್ನೆ ಡಿವೈಡ್ ಅಂತ ಇರೋದಷ್ಟೇ ಅವರೆಲ್ಲಾ ಒಂದೇ ಒಂದೇ ದುಡ್ಡು ಹೊಡಿಯೋದು
ಹಾ ಸರಿ
ಅಷ್ಟ ಇದ್ದಿದ್ರೆ ಅವ್ರು ಯಾವ ಕತ್ ಸತಿ ಲೀಕ್ ಮಾಡಕ್ ಬಿಟ್ಟ ಕತ್ತಿದ್ರು ಸ್ಟ್ರಿಕ್ಟ್ ಮಾಡಿ ಏನೋ ಒಂದು ಮಾಡೋರು ಅವ್ರನ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕಿ ಚೆನ್ನಾಗಿ ಊಟ ಮಾಡಿಸಿ ಕಳಿಸ್ತಿರ್ಲಿಲ್ಲ
ಅ ನೋಡು ಮೊನ್ನೆ ರೀನಿಟ್ ಆದ ಅಲ್ಲ ರೀನಿಟ ಮುಂಚೆ ಫಸ್ಟಿಗ ಆಗಿತ್ತಲ್ಲ ಎಕ್ಸಾಮಿ ನೀಟ್ ಎಕ್ಸಾಮ್ ಅದರಲ್ಲಿ ಈ ತರ ಲೀಕ್ ಆಗಿದೆ ಅಂದ ಗೊತ್ತ ಅವ್ರಿಿಗೆ ಜೈಲಿನನ್ಾಕ್ಿ ಎಂದ್ರು ಮಾಡ್ಬೋದ ಇತ್ತುತ್ತಾನೆ ಅವ್ರಿಗೆ ಅಪರ ಅದ ಇದು ಶಿಕ್ಷೆ ಮಾಡ್ಬೇಕಿತ್ತು ತಾನೆ ಅವ್ರಿಗೆ ಏನಾದ್ರು ಒಂದ ಜೈಲ ಶಿಕ್ಷೆ
ಅಂದು
ಕೊಟ್ಟಿದಿದ್ದಾರೆ ಅನ್ಸುತ್ತೆ ಜೈನ್ ಶಿಕ್ಷೆ ಇಲ್ಲ ಅಂತಿಲ್ಲ ಬಟ್
ಇಲ್ಲ ಜೈಲ್ ಶಿಕ್ಷೆ ಯಾರಗ್ ಬೇಕು ಅಲ್ಲಿ ಬಿಸಿ ಬಿಸಿ ಮುದ್ದೆ ತಿನ್ನೋದು ಜೈಲ್ ಶಿಕ್ಷೆ ಆದ್ರೇನು ಮನೆ ಆದ್ರೇನು
ಹ
ಆ ಮುದ್ದೆ ತಿನ್ನೋ ಮೊದ್ಲು ಉಪವಾಸ ಸಾಯಿಸ್ಬೇಕು ಎನ್ಕೌಂಟರ್ ಮಾಡ್ಬೇಕು ನೆಕ್ಸ್ಟ್ ಮತ್ತೆ ರಿಪೀಟ್ ಮಾಡೋದಿಲ್ಲ ಭಯಪಟ್ಟು ಇಲ್ಲ ಅಂದ್ರೆ
ಸರಿ ಹಾ ಮತ್ತ ಇನ್ನೊಂದ್ಸರಿ ನೀಟ್ ಇನ್ನೊಂದ್ಸರಿ ನೀಟ್ ಕಂಡಕ್ಟ್ ಮಾಡಿದ್ಮೇಲೆ ಮತ್ತೆ ರಿಪೀಟ್ ಅದ್ೇ ಮಾಡಿದ
ಮಾಡಿರ್ತಾರೆ ಹಾ
ನಾನ್ ಮೊನ್ನೆ ಮತ್ತೆ ನ್ಯೂಸ್ ನೋಡ್ದಾಗ ನನಗಂತೂ ಶಾಕ್ ಆಯ್ತು ಮತ್ತೆರಿ ಕಂಡಕ್ಟ್ ಮಾಡಿದ್ರೆ ಮತ್ತೆ ಲೀಕ್ ಆಗೈತೆ ಅಂದ್ರೆ ಎಷ್ಟು ಎಪ್ಪಾ ಈ ಸಮಾಜ ಹೆಂಗೈತಲ್ಲ ಅಂತ ಅನ್ಸ
ಅದ ಅಂದು ಫುಲ್ಲು ಹಾಳಾಗಿರೋದೆ ಪೊಲಿಟಿಷಿಯನ್ಸ ದುಡ್ಡು ದುಡ್ಡು
ಈ ದುಡ್ಡಿಂದಾನೇ ಜಗತ್ತೇನಪ್ಪಾ ಅಂಚ್ಬಿಟ್ಟೈತೆ
ಹೌದು ಎ್ ಈಗ ನಾನ್ ಡಿ ಸಿ ಆಗ್ ಬೇಕಂದ್ರೆ ದುಡ್ಡು ಕೊಟ್ಟಿದ್ರು ನಾನ್ ಸಿನೆ ನಾನೀಗ ಆಡಳಿತ ಗೊತ್ತಿಲ್ಲ ಅಂದ್ರೆ ನಾನ ಿಸಿ ಹಾಕ್ತೀನಿ ಅಂದ್ರೆ ಅ್ ಎಷ್ಟ್ ಲೆವೆಲ್ಗೆ ಬರ್ಗೆಟ್ರ್ಬ ಪೊದನ್ನ ಪ್ರಪಂಚ ಅಂತ
ಅವ್ರಗ ಆದ್ರೂ ವ್ಯಾಲ್ಯೂ ಗೊತ್ತಿಲ್ಲ ಅನ್ಸುತ್ತಿದ ಅಮೌಂಟ್ ವ್ಯಾಲ್ಯೂ ಗೊತ್ತಿದ್ರೆ ಎಲ್ಲದಕ್ಕೂ ಹೆಂಗ್ ಯೂಸ್ ಮಾಡ್ಕೋಬೇಕ ಅನ್ನೋದು ಗೊತ್ತಿಲ್ಲ ಸುಮ್ನೆ ನೀರ್ ಖರ್ಚು ಮಾಡ್ದಂ ಖರ್ಚು ಮಾಡ್ತಾರ ಅಮೌಂಟ್ನ
ಯಾಕಂದ್ರೆ ಫ್ರೀಯಾಗಿ ಬರುತ್ತಲ್ಲ ಬಂದವ್ರಗೆ ಬರುದ ದುಡ್ಡು ಅದಕ್ಕೆ ಕೇಬಡೂರೆ
ಸ್ವಲ್ ಹ್ಮ್ ಪೂರ್ ಪೀಪಲ್ಸ್ಗೆ ಹೆಂಗ್ ಹೆಲ್ಪ್ ಮಾಡ್ಬೋದ ಅವರು ಅಪ್ಪೊಲಿ ಎಲ್ಲದಕ್ಕೂ ಏನ್ ಬೇಕು ಇಂಥವಕ ಎಲ್ಲ ಖರ್ಚು ಮಾಡ್ತಾರೆ ಆ ನೀಟ್ ಪೇಪರ್ ಬೇಕ ಅನ್ನೋದಕ್ಕೂ ಸು್ಡ್ ಸುರಿ ಸುರಿ ಸುರತಾರೆ ಕಷ್ಟಪಟ್ಟುೋಗ ಕುದಿದ್ರರು ಎಲ್ಲದು ಬರುದ ತಾನೆ ಯಾರು ಕಷ್ಟ ಪಡಕ್ ರ ರೆಡಿ ಇಲ್ಲ
ಲಾಸ್ು ಎಷ್ಟು ಜನ ಆತ್ಮಹತ್ಯೆ ಮಾಡ್ಾರೆ
ಹ್ಮ ಎಷ್ಟು ಜನ ಎಪ್ಪ ದೇವ್ರೆ ಹ
ಅವ್ರ ಎಷ್ಟ ಎಷ್ಟು ಕನ್ಸ್ಕಂಡಿರ್ಬೇಡ ಎಷ್ಟ್ ಜನ ಮನೆಗ್ ಒಬ್ರೇ ಮಕ್ಳ ಇರ್ತಾರೆ ಎಷ್ಟು ಹತ್ತು ಜನ ಮಕ್ಳಾದ್ರರು ಅವ್ರ ಮಕ್ಳು ಅವರೇ ಮಕ್ಳು
ಹ್ಮ ಎಷ್ಟ್ ಕಷ್ಟಪಟ್ಟು ಓದಿರ್ತಾರೆ ಅವ್ರ ಈತರ ದುಡ್ಡು ಕೊಟ್ಟು ಮಾಡ್ಕೊಂಡ್ರೆ ಯಾರಿಗ್ ಪಾಪಾ ಹಿಂಗ್ ಲಾಸ್ ಆಗುತ್ತದು ಅವ್ರಿಗೆ ಕಷ್ಟಪಟ್ಟು ಹಓದ್ದರಿಗಂತೂ ತುಂಬಾ ಲಾಸ್ ಇದೆ
ಅದೇ ನನ್ನ ತಮ್ಮನೂ ಬರ್ದಿದ್ದ ಲೈಕ್ ಫಸ್ಟ್ ಪೇಪರ್ ಚೆನ್ನಾಗಾಗಿತ್ತು ಸೆಕೆಂಡ್ ಪೇಪರು ಫಿಸಿಕ್ಸು ಫುಲ್ ಟಫ್ಿ ಇತ್ತಂತೆ
ಹ ಹಾ ನೋಡ್ರಿ ಈ ತರ ಮಾಡಿದ್ರಿ ಇನ್ ಏನ್ ಮಾಡಕ ಆಗ್ತತಿ
ಅಂದೆ ತನು ತುಂಬಾ ಬೇಜಾರು ಪಡ್ತಿದ್ದ
ಇಷ್ಟಕೊಂಡ್ ಇದನ್ ಮಾಡ್ಬಾರ್ದಪ್ಪಾ ಒಬ್ರಿ ನಾವು ಮಾಡಂಗೆ ನ ನೀ ನೀಟ್ ಅವ್ರು ಎಜು ನೀಟ್ ಅವ್ರು ಮಾಡ್ತಿದರಲ್ಲ ಅ ಸಿಸ್ಟಮ್ ಅವ್ರ ನನ ಸರಿ ಅನ್ನಿಸ್ತಿಲ್ಲ
ಟ್ಲ್ಲ ಎಜುಕೇಷನ್ ಸಿಸ್ಟಮ ನೀಟ್ ಏನ್ ಮಾಡ್ತಿದೆ ಹಾ ಈಗ ಇಂಜಿನಿಯರಿಂಗ್ ಲೈಫ್ ಆಲಿ ಯಾರದೇ ಲೈಫ್ ಆಗ್ಲಿ ಎಲ್ಲ ಎಲ್ಲಾರದುು ಬರ್ಗಟ್ಟೆ ಹೋಗಿರೋದು ಸುಮ್ಮ್ನೆ ಅವ್ರನು ಕಂಟ್ರೋಲ್ಲ್ಲಿಲ್ಲ ಎವ್ರನುೂ ಕಂಟ್ರೋಲಲ್ಲಿ ಇಲ್ಲದೆ
ಈ ಕಡೆ ಇಂಜಿನಿಯರ್ ಅವ್ರರಿಗೆ ಕೆಲ್ಸ ಸಿಕ್ತಿಲ್ಲ ಈ ಕಡೆ ಡಾಕ್ಟರ್ ಓದ್ಬೇಕಂತ ಅವ್ರರಿಗೆ ಕಷ್ಟಪಟ್ಟು ಹಓದ್ದರಿಗೆ ಕೆಲ್ಸ ಸಿಕ್ತಿಲ್ಲ ಏ್ಯಪ್ಪ ಆಗ್ತಿಲ್ಲ ಹೌದು ಇ
ಸುಮ್ನೆ ಒಂದು ಲೈಕ್ ನಾವವು ಓದ್ತಿಿವ ಓದ್ಬೇಕು ಬೇಕು ದುಡ್ಡು ಕಟ್ಟಿದ್ರೆ ನಮಗೆ ಕೆಲಸ ಇಷ್ಟೇ ಗೌರ್ಮೆಂಟ್ ಜಾಬ್ಸು ಅಷ್ಟೇ ಈಗ ಪ್ರೆಸಿಡೆಂಟು ಸಿ ಸಿ ಎಂ ಪಿ ಎಂ್ ಅವ್ರರಿಗೆಲ್ಲ ಎಕ್ಸಾಮ್ಸ್ ಇಲ್ಲ ಅವರು ಅಷ್ಟಷ್ಟು ದೊಡ್ಡ ಮೇಲದ ಸರಿಗಳು ಆದ್ರೆ ಈ ಬಚ್ಚ ಬಚ್ಚ ಡಾಕ್ಟರು ಇಂಜಿನಿಯರ್ಸ್ಗೆಲ್ಲ ಎಕ್ಸಾಮ್ಸು ಹಾಗಾಗಿನೇ ಹಾಳಾಗಿರೋದು ಇನ್ ಕೇಸ್ ಅವ್ರು ನೇರಾರರು ಎಸಾಮಿ ಕ ಕೊಡಸಿದ್ರೆ ಅವ್ ಯಾರು ಪಸ್ ಆಗ
ಹಾ ಒಂದ್ ಕಡೆ ಹೆಂಗಿರ್ಬೇಕಿತ್ತು ಹ ಒಂದ್ ಕಡೆ ಸಿ ಎಂ್ ಪ್ರೆಸಿಡೆಂಟ್ ಅವರಿಗೆ ಎಲ್ಲ ಎಕ್ಸಾಮ್ಸ್ ಇರ್ಬೇಕಿತ್ತು ಬಟ್ ಎಕ್ಸಾಮ್ಸ್ ಇದ್ರರು ದುಡ್ಡು ಕೊಟ್ಟಾದ್ರು ಮಾಡ್ ಕಂತಿದ್ರು ಅವ್ರು
ಅದೇ ಹೇಳ್ತಿರೋದು ಹ ಸರಿ ತಗೊಳ್ಳಿ ನಮ್ಮಪ್ಪ ಫೋನ್ ಮಾಡ್ತ ಗತ್ತಿದ್ದಾರೆ ಯಾಕೋ ಸರಿ ಓಕೆ